ಹಲೋ ಹಲೋ ಹ ಹಾ ಹ ಸರಿಕ ಹಲೋ
ಹಲೋ ಕೆಳಸ್ತೇತ ಸರ್
ಹಾ ಕೇೇಳಸ್ತಾ ಇದೆ ಒಂದು ಕೊಳ ನಾನ್ ಕೃಷಿ ಅಧಿಕಾರಿ ಮಾತಾಡ್ ಇರದು ಕೇಳಿಸತಾ ಇದನಾ ಕ್ಲಿಯರ್ ಆಗಿ.
ಹಾ ಕೇಳಸ್ತಿದೆ ಹೇಳಿ
ಹ ಹ ಹಾ ನಿಮ್ ಕಡೆ ಎಲ್ಲ ಚೆನ್ನ ಅಂತ ಗೊತ್ತು ಅದೇ ನಿಮ್ ಕಡೆ ಮಳೆ ಹಾ ಹಲೋ
ಹ ಹ ಎಲ್ಲಾ ಬಾಳ ತೊಂದ್ರ ಆಗೇತ್ರಿ
ಹೌದು ಸರ್ ಸ್ವಲ್ಪ ಹಂಗ ಮಾಡಿದ್ರ, ಪೂಣ್ಯಾ ಬರುತ್ತೆ ನೋಡ್ರಿ ಹಂಗ ಮಾಡಿದ್ರ ಸ್ವಲ್ಪ
ಓಕೆ ಓಕೆ ಕೆ ನಾನ್ ಎಲ್ಲ ಗ್ರಾಮ ಕೆ ಕೆ ದಯವಿಟ್ಟು ನೀವು ಸಹಕರಿಸ್ಬೇಕು ನಾನ್ ಬಂದಾಗ್ಲೇಲಾ
ನಿಮಗ ನಾನ್ ಮಾತಾಡೋದು ಕೇಳ್ಸ್ತೀದ್ಯಾ ಏನ್ ಸರ್
ಕೇಳ್ಸ್ತೀದೆ ನಾನ್ ಮಾತಾಡ್ತಾ ಇರೋದು ಕೇಳಿಸ್ತಿದೇನಾ ಅಣ್ಣ
ಹಾ ಕೆಳ್ಸತ್ ಕೆಳ್ಸತ್ ಕೇಳ್ಸ್ತೀದೆ ಸರ್ ಸ್ವಲ್ಪ ನಮ ಈ ಕಡೆ ಕುಡಿಯೋ ನೀರಿಂದ ಸ್ವಲ್ಪ ಬಾಳ ಸಮಸ್ಯೆ ಐತ್ರಿ.
ಓಕೆ ಕುಡಿಯೋ ನೀರಿಗೆ ತೊಂದರೆ ಆಗ್ತದೆ ನೀವು ಗ್ರಾಮ ಪೀಡಿಯೋ ಎಲ್ಲ ಪತ್ರ ಬರ್ದೀರಾ ಸರ್ ಈ ತರ ತೊಂದರೆ ಆಗ್ತಿದೆ ಅಂತ?
ಪಿ ಡಿ ಯೋಗ ಬರ್ದಿವಿ ರಿ ತಹಸೀಲ್ದಾರಿ ಬರ್ದಿವಿ ರಿ ಎಮ್ ಎಲ್ ಎ ಎಂ ಪಿ ರಿ ಎಲ್ಲಾ ಮುಗಿತ್ರಿ ಅದಕ್ಕ ಸರ್ಕಾರಕ ಸರ್ಕಾರದಿಂದ ದುಡ್ ಹಾಕೇರಿ ಆದ್ರು ಇವ್ರು ನಡಕ ಅವ್ರೆಲ್ಲಾ ರಾಜಕಾರಣಿಗಳು ರೊಕ್ಕ ತಿಂದ್ ಬಿಟ್ಟಾರೀ ಅದನ್ನ. ಹಂಗಾಗಿ ನಮ್ಮ ಕಡೆ ಜನ
ಓಕೆ ಮಧ್ಯದಲ್ಲಿ ರಾಜಕಾರಣಿಗಳುಲ್ಲ ನಿಮ್ಗೆ ಸರಿಯಾಗಿ ದುಡ್ಡವನ್ನು ಪಾವತಿ ಮಾಡ್ತಿಿಲ್ಲಾ ನಿಮ್ ಬ್ಯಾಂಕ್ ಖಾತೆಗೆ ಹೌದಾ
ಹೌದ್ ಸರ್ ಹೌದ್ರಿ
ಓಕೆ ಆ ಕಾರಣದಿಂದ ನಾನು ನಿಮ್ಮ ಜಿಲ್ಲಾಧಿಕಾರಿಗೆ ನಾನು ಪತ್ರ ಬರಿತೀನಿ ಅವ್ರ ಮನವಿ ಕರ್ಸಿದ ಮೇಲೆ ಮತ್ತೆ ನಿಮಗೆ ನನ್ ಎಲ್ಲಾ ಗ್ರಾಮಗಳಿಗೆ ಭೇಟಿ ನಡಿ ಸೂಕ್ತ ಪರಿಹಾರವನ್ನು ಕೊಡಿಸತನಿ ಓಕನಾ
ಅಷ್ಟ್ ಮಾಡ್ರಿ ಸರ್ ಪುಣ್ಯ ಬರ್ತಾದ ನಮ್ದೆಲ್ಲಾರದು ಹೊಲ ಬಿತ್ತೀವ್ರಿ ನೋಡ್ರಿ ಸ್ವಲ್ಪ ಓ ನೀರ್ ಮಳಿ ಬರವಲ್ಲದ ಅದಕ್ಕೊಂದ ಏನಾರ ಬೆಳೆ ಪರಿಹಾರ ಏನಾರ ಮಾಡ್ರಿ
ಓಕೆ ಬೆಳೆ ಪರಿಹಾರ ಬರೋ ಹಾಗೆ ನಂಗೆ ಕೃಷಿ ಅಧಿಕಾರಿ ಜವಾಬ್ದಾರಿ ಅದ ನಾ ಮಾಡ್ತೀನಿ ನೀವ್ ನನ್ಗೆ ದಯವಿಟ್ಟು ಸಹಕರಿಸ ಬೇಕ್ರಿ
ಆಯ್ತು ಸರ ನೀವ್ ಹೆಂಗ ಅಂತೀರಿ ಹೆಂಗ ಮಾಡ್ತೀವ್ರಿ
ನಾನ್ ನಾನ್ ಇನ್ನೊಂದ್ ಹೇಳ್ತೀನಿ ನೀಮ್ ಸಂಘಟನೆಗಳು ಒಂದ್ ಸಂಘಟನೆ ಮಾಡ ಒಂದ್ ಸಂಘ ಮಾಡ್ರಿ ಹೋರಾಟ ಮಾಡ್ಬೇಕು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಮಗೆ ನೀರಿನ ತೊಂದರೆ ಆಗ್ತಾ ಇದೆ ಕುಡಿಯುವ ನೀರಿನ ಸಮಸ್ಯೆ ಆಗ್ತಾ ಇದೆ
ಎಲ್ಲ ಮಾಡಿವಿ ಹೆ ಎಲ್ಲಾ ಬಡ್ದ್ ಬಡ್ದ ಕಳಸ್ತಾರ್ ರೀ ಅಲ್ಲಿ ಹೋದ್ರ ನಮ್ಗ ಏನ ಕೇರ್ ಮಾಡವಲ್ರಿ ಅವ್ರು
ಒಕೆ ಒಕೆ ನಿಮ ನಿಮ್ಮನ್ನೆಲ್ಲಾ ಈ ತರ ಹ ಅದ್ರ ಬಗ್ಗೆ ನಿಮ್ಗೆಲ ತಲೆಕೆಟ್ಟಸ್ಕೊಳ್ತಾ ಇಲ್ಲ ಹೌದ ತಾನೇ
ಹೌದ್ ಸರ ನಮ್ಗ ಏನ ಅಲ್ಲಿ ಹೋದ್ರಾರ ಇದ್ದು ಇರಲಾರ ದಂಗೆ ಮಾಡ್ತಾರೆ ಅವ್ರು ಏನು ಅದ ಪ್ರಕ್ರಿಯೆ ಏನು ಮಾಡಂಗ ಪ್ರತಿಕ್ರಿಯ ಮಾಡಲ್ರಿ ಅವ್ರ
ನಿಮ್ ನಿಮ್ ಕಡೆ ಪ್ರತ್ಯೇಕವಾಗಿ ಯಾವ ಯಾವ ಬೆಳೆನ ಬೆಳಿತಿರಿ
ನಾವು ಯಥೇಚ್ವಾಗಿ ಈಗ ಮಳೆಗಾಲದಲ್ಲಿ ಮೆ ಮೆಕ್ಕೆ ಜೋಳ ಬೆಳಿತಿವ್ರೀ
ಓಕೆ ಮಳೆಗಾಲದಲ್ಲಿ ಮೆಕ್ಕೆಜೊಳ ಬೆಳಿತಿರಿ
ಹ ಮತ್ತ ಹಿಂಗಾರಿ ಬೆಳೆ ಇದು ಬೆಳಿತಿವಿ ಬಿತ್ತತಿವ್ರೀ ಏನೋ ಕಡ್ಲಿ ಬೆಳತಿವರಿ ಉಳ್ಗಡ್ಲಿ
ಓಕೆ ಹಿಂಗಾರಿನ ಬೆಳೆ ಓಕೆ ಹಿಂಗಾರಿ ಬೆಳೆ ಹುರಿಗಡಲೆ ಬೆಳೀತಿರಿ ಓಕೆ ನೀವು ಭತ್ತ ಈರ ಏನ್ ಬೆಳೀತಾ ಇಲ್ಲ
ಇಲ್ ಇಲ್ ಸರ್ ನಮ್ ಕಡೆ ನೀರ್ ನೀರ್ ಇಲ್ಲಲ್ರರಿ ಹಿಂಗಾಗಿ ನಾವು ಬತ್ತಗತ್ತ ಬೆಳಲ್ರಿ ಒಣ ಬೇಸಾಯರಿ ನಮ್ದು
ಕೆ ಎಲ್ಲ ಹೊರ ಪ್ರದೇಶ ಹೊರ ಪ್ರದೇಶಕ್ಕೆ ಮಳೆ ಆಗಿಲ್ಲ ಅಂದ್ರೆ ಬೆಳೆ ಬರದು ಬಹಳಷ್ಟ ಸು ರೈತರಿಗೆ ಕೂಡ ತೊಂದರೆ ಆಗೋದು ಬಹಳ ಕಷ್ಟ ಹೌದಾ ತೊಂದ್ರರೆ ಆಗತ್ತೆ
ಹೌದ ಸರ್ ಬಾಳ ತೊಂದ್ರೆ ಐತ್ರಿ ಅದಕ್ಕೆ ಸ್ವಲ್ಪ ಏನಾರ ನೀವು ಪರಿಹಾರ ಮಾಡಿ ಬಡವರ್ ಮೇಲೆ ಸ್ವಲ್ಪ ಕಣ್ಣ ತೋರ್ಸ್ಬೇಕ್ರಿ ಕರೆನ್ ತೋರ್ಸ್ಬೇಕ್ ರಿ ನೀವ
ಒ ಕೆ ನೀವು ಬಿತ್ತಿಂದ ಸರಿಯಾಗಿ ಮಳೆ ಆಗಿಲ್ಲಂದ್ರೆ ನಷ್ಟ ಆಗುತ್ತೆ ನಷ್ಟ ಆಗಿಂದ ಆಕಸ್ಮಿಕವಾಗಿ ಕಷ್ಟ ಕೂಡ ಬರುದೇ ಹೌದಾ
ಹೌದೌದ್ರೀ
ಹ್ಮ್ ಆದುದ್ದರಿಂದ ನೀವ ಏನ್ ಮಾಡ್ತೀರಿ ನನಗೊಂದು ಪತ್ರ ಬರೀರಿ
ಹಾ
ನನ್ಗ ಒಂದ್ ಪತ್ರ ಬರ್ದು ನಾನ್ ಅಲ್ಲಿ ಜಿಲ್ಲಾಧಿಕಾರಿ ಸಹಿ ನನ್ ಕೃಷಿ ಅಧಿಕಾರಿ ಸೈನ್ ಅಂತಿರುತ್ತ ನಿಮ್ಮ ಊರಿನ ಇ ಯಾರ ಇ ಊ ನ ಗ್ರಾಮ ಯಾವ್ದ್ ಪೀಡಿಯೋ್ ಸಹ ಹಾಚ್ಕೊಂಬ ನನಗ್ ಕೊಡ್ರಿ
ಆಯ್ತ ಸರ್ ಮಾಡ್ತೀವ್ರಿ ನೀವ್ ಏನಂತ ಅ ಒಂದ ಒಂದ್ ಸರಿಲ್ ಬಂದು ನಮ್ಮ ಅ ಪರಿಶೀಲನೆ ಮಾಡ್ಕಂದುು ಬೆಳೆ ಹಾನಿದ ಸ್ವಲ್ಪ ಮಾಡಿದ್ರ ಪುಣ್ಯ ಬರ್ತ್ರಿ ಸರ್
ಓಕೆ ನೀವು ಈ ಕುುಡಿ್ ನೀವು ಓದ್ತಾ ಇರೋದಲ್ಲಿ ಭೀಮ ಭೀಮ ರಾಯನುಡಿನ
ಹಾ ಸರ್ ನಾವ ಓದ್ತಿರೋದು ಭೀಮ್ರಾಯನ್ ಗುಡಿರಿ ನಮ್ಮ ಎಲ್ಲಾ ನಮ್ಮ ಊರ್ಗಿರಿ ಎಲ್ಲಾ ಕೊಪ್ಳರೀ. ನಮ್ಮೂ ಎಲ್ಲಾ
ನೀವು ಮೂಲತಃ ಕೊಪ್ಪಳದವರು ಬಟ್ ವಿದ್ಯಾಭ್ಯಾಸವನ್ನು ಮಾಡ್ತಿರುದು ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಭಾಗದ ಕೃಷಿ ಮಹಾವಿದ್ಯಾಲಯ ಭೀಮರಾಯಣಡಿ ವ್ಯಾಪ್ತಿಯಲ್ಲಿ ಬರುತ್ತೆ ಹೌದಾ.
ಹೌದೌದ ಸ ನಿಮ್ದ ನಿಮ್ದ ಎಲ್ಲ ಮಾಡಿರೀ ಸರ್ ಬಿ ಎಸ್ ಸಿ ಅಗ್ರಿ.
ನಾನ್ ಕೊಪ್ಪಳ ಜಿಲ್ಲ ರ ನಾನ್ ಬಿ ಎಸ್ ಸಿ ನಾನು ಕೃಷಿ ವಿಶ್ವವಿದ್ಯಾಲಯ ರಾಯಚೂರು. ಭಾಗದಲ್ಲಿ ನಾನು ಆ ಒಂದ ಕಾಲೇಜ್ ಅಲ್ಲಿ ಮಾಡ್ತಾ ಇದೀನಿ.
ಹಾ
ಓಕೆ ನಾ ಮಾಡಿದ್ದೀನೀ ಇವ ಕೃಷ ಅದಿಕಾರಿ ಇದೀನಿ ಆದ್ರ ಸಂಬಂಧ ನಾನ ಏನ್ ಮಾಡ್ತಿದೀನಿ ಎಲ್ಲ ರೈತರಿಗೆ ಅಥವಾ ಕುಡಿಯೋ ನೀರಿನ ಸಮಸ್ಯೆ ಇದ್ರೆ ಇದರ ಎಲ್ಲಾ ಪರಿಹಾರವನ್ನ ಕೊಡಸ್ತಾ ಇದ್ದೀನಿ.
ಹಾ ಸರ್ ನಮಗು ಅದ ಮಾಡ್ಬಿಡ್ರಿ ಚಲೋ ಆಗತ್ತಾ.
ಓಕೆ ಓಕೆ ಅದ ಮಾಡ್ತೀನಿ ಮತ್ತೆ ಇನ್ ಇನ್ನೇನಾದ್ರು ಸಮಸ್ಯೆ ಇದೆನ ನಿಮಗೆ ತೊಂದರೆ ಉಂಟಾದ್ರೆ ನಮಗೆ ಸೂಕ್ಷ್ಮ ದೂರವಾಣಿ ಸಂಖ್ಯೆ ಇರ್ತಾ ಸಹಾಯವಾಣಿ ಸಂಖ್ಯೆ ನಾವ ಕೊಟ್ಟಿರ್ತೀವಿ ಸೊ ಅದಕ ನೀವ ತಕ್ಷಣ ಕರೆ ಮಾಡ್ರೆ ನಾವು ತಕ್ಷಣ ಸಹಕರಿಸ್ತೀವಿ ನಿಮಗೆ
ನಮ್ದ ಸ್ವಲ್ಪ ಮಣ್ಣ ಪರಿಶೀಲನೆ ಮಾಡದತ್ರಿ ಸರ್ ಎಷ್ಟ ಗೊಬ್ಬರ ಹಾಕಿದ್ರುನು ಬೆಳೆನ ಸರಿ ಬರ್ತಿಲ್ಲ.
ಮಣ್ಣಿನ ಫಲವತ್ತತೆ ಕಡಿಮೆ ಇದೆ ಹೌದಾ.
ಹೌದ ಸರ್ ಅದ ಏನ ಒಂದ್ಸಲೇ ಪರೀಶೀಲನೆ ಪರಕ್ಷೆ ಮಾಡಿಸಬೇಕ್ರೀ ಮಣ್ಣನ
ಓಕೆ ನಾನ ಪರಿಶೀಲನೆ ಮಾಡ್ತೀನಿ ನನ್ನ ಸಹಾಯಕರನ ಕರ್ಕೊಂಡ ಬಂದ ನಾನ ಪರಿಸಿಲನೆ ಮಾಡ್ತೀನಿ.
ಹಾ ಸರ್ ಅದಕ್ಕ ಏನಾರ ನಾವ ಇದನ್ ಕಟ್ಟ ಟ್ಟ ಇದ ಏನ ದುಡ್ಡ ಕಟ್ಟೋದ ಇರ್ತನ ಸರ್
ದುಡ್ಡ ಕಟ್ಟದಿರಲ್ಲ ನಿಮ್ಗೆ ಆ ಹ್ಮ ಗೌರ್ಮೆಂಟ್ ಗೌರ್ಮೆಂಟ್ಂದ ಫಂಡ್ ಗೌರ್ಮೆಂಟ್ ಇಂದ ನೋಡಬೇಕು ಸರ್ಕಾರ ಅದ ಅರ್ದುಡ್ ಬೇಕ
ಹಾ ಕೆಳ್ಸಿ ಈ ಕೆಳ್ಸಕ
ನೀವ ಅರ ಸಲ್ ಒಂದ ಅಜಿ ಸಲ್ಸಿದ್ರೆ ಇಷ್ಟೇ ಇ ಸಲ್ ಬಿಟ್ರೆ ಸಾಕು ಅಷ್ಟೇ ದುಡ್ಡ ಕಟ್ಟದೇನ ಇರೋದಿಲ್ಲ.
ಆಯ್ತ ಸರ್ ಆಯ್ತ ಸರ್ ಅದ ಎಲ್ಲಿ ಸಲ್ಲಿಸ್ಬೇಕ ಸರ್ ಅರ್ಜಿ.
ನನ್ ಕಚೇರಿಗ್ ಬನ್ನಿ ನನ್ ಕಚೇರಿಯಲ್ಲಿ ಒಂದ ಅರ್ಜಿ ಅ ಫಾರ್ಮ್ ಕೊಡ್ತೀನಿ ಅಂದ್ರೆ ಅರ್ಜಿ ಒಳಗೆ ನಿಮ್ಮ ಹೆಸರು ನೀ ಎಲ್ಲಾ ಕೆಳಗಿನ ವಿವರಣೆ ಇ ವಿವರಣೆಯನ್ನು ತುಂಬಿಕೊಂಡು ನನಗ ಅರ್ಜಿ ಸಲ್ಸಿ ನಾನು ಸಿ ಮೂವ ನಿ ಮುಖಾಂತರ ಜಿಲ್ಲಾದಿಕಾರಿ ಕಚೇರಿ ದಿ ಓಕೆನಾ.
ಆಯ್ತ ಸರ್ ಆಯ್ತ್ರಿ ಅಷ್ಟ ಮಾಡತುರಿ.
ನು ಅದನ್ನು ಅ ಆದ್ರೂನು ಅ ಏನ ನೀವು ಸಹಕರಿಸ್ಲಿ ಅಂದ್ರೆ ನಮಗು ತೊಂದರೆ ಆಗುತ್ತೆ ಯಾಕಂದ್ರೆ ನಾವು ಬಾಳ ಇಂದ ನಮ್ಮ ನಮ್ಗೂ ಸಹ ಸರ್ಕಾರ ಏನು ಅಷ್ಟು ಸಹಕರಿಸಿಲ್ಲ ಯಾಕಂದ್ರೆ ನಾವೇ ನೋಡ್ಕೋಬೇಕಾಗತ್ತೆ.
ಆಯ್ತ ಸರ್ ಆಯ್ತ ಸರ್ ನೀವು ಸ್ವಲ್ಪ ಮಾಡ ಕೋಡ್ರಿ ಸರ್ ಚಲೋ ಆಗತ್ತ.
ನಿಮ್ಗ ಗೊತ್ತಿದೆ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ. ಎರಡು ದೇಶಗಳ ಯುದ್ಧದ ನಡುವೆ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಬಳ ಕ ಬಾಳ ಕನಿಷ್ಠ ಬಾಳ ಏರಿಕೆ ಆಗಿದೆ ಹೌದಾ.
ಎಲ್ಲಾ ಏರಿಕೆ ಆಗೆತ ಸರ್ ಆದ್ರ ನಮ್ ರೈತರ ಬೆಳಿಗ ಯಾಕ ಒಳ್ಳೆ ರೇಟ್ ಕೊಡ್ತಿಲ್ರಿ ಅವ್ರು ಒಳ್ಳೆ ಬೆಲೆ ಯಾಕ ನಮ್ಗ ಯಾಕ ಕೊಡ್ತಿಲ್ಲ.
ಕ್ಕೆ ರೇಟ್ ಕೊಡ್ತೀವಿ ರೇ ನೀ ಒಂದೊಂದ್ಸತಿ ಆಗ್ಬೋದದು ಏರುಪೇರು ಆಗುತ್ತೆ ಇದೆ ಏರೋಫೇರ ಆಗುತ್ತೆ ಎಲ್ಲ ಇರೋಫೇರೋ ಆಗುತ್ತೆ ನೀವು ದ ದಯವಿಟ್ಟು ಸ್ವಲ್ಪ ರೈತ್ ನೀವು ತಾಳ್ಮೆ ಇರ್ಬೇಕು ತಾಳ್ಮೆ ಇಲ್ಲ ಅಂದ್ರೆ ಏನು ಬರ್ಕಕ್ ಸಾಧ್ಯ ಇಲ್ಲ ಜೀವನದಲ್ಲಿ
ಅಲ್ಸರ ಈಗ ನಾವ್ ಬೆಳಿಗಿ ಹಾಕ ಗೊಬ್ಬರದುಬಾರಿ ಬೀಜ ದುಬಾರಿ ಹಾ ನಾವವು ದುಡಿಯದ್ ಕೂಲಿದ್ದು ಬಾರಿ ಹ ಹಳನ್ ಕೂಲಿದ್ದು ಬಾರಿ ಆದ್ರ ನಮಗ ಯಾಕ ಅಕ್ಕ ಇಷ್ಟು ಮೋಸ ಆಕತೈತಿ ಅಂತ ಇನ್ನುೂ ಅರ್ಥ ಆಗೋಲ್ರಿ ನಮಗ
ಓಕೆ ಕೆ ಅ ನೆಸ್ಟ್ ಬೇರೆ ಸರ್ಕಾರಪ್ಪ ಅಂದ್ರ ಅದನ್ನ ಕೂರ್ಗಿಸ್ತ ಬೇರೆ ಯಾವ್ದದ ಬಿಜೆಪಿ ಸರ್ಕಾರ ನಮ್ಮ ಕರ್ನಾಟದಲ್ಲಿ ಬಂತಂದ್ರೆ ಅದು ಏನ ಒಂದ ತೊಂದರೆ ಕೊಡೋುದುೊಂದರೆ ಆಗ ಅಂತೆ ನೋಡ್ಕೊ ಈವಾಗ ಕಾಂಗ್ರೆಸ್ ಸರ್ಕಾರ ಇರವುದರಿಂದ ಸ್ವಲ್ಪ ಅವ್ರು ಏನೋ ಒಂದು ಲಂಚ್ ದ್ವಾರ ನುವೆ ಏನ ಆಗ್ತಾ ಇಬಹ ಅದರ ಸಂಬಂ ಇಾಗ ನು ಮಾತಾಡದ ರೆಡಿ ಇಲ್ಲ ಬ ಯಾಕಂದ್ರೆ ಯಾಕಂದ್ರೆ ನಾನ ಇವಾಗ ಅದ್ರ ಬಗ್ಗೆ ಮಾತಾಡದ ಇಲ್ಲ ನಿಮ್ಮ ಆರೋಗ್ಯ ಎಲ್ಲ ಚೆನ್ನಾಗಿದೆ ತಾನೆ
ಆರೋಗ್ಯ ಚಲೋ ಚಲೋ ಐತ್ರಿ ಏನ್ ಮಾಡ್ಬೇಕು ಆರೋಗ್ಯ ಚಲೋ ಐತಿ ನಮ್ಮ್ ಮಳಿ ಬರಹದಲ್ರರಿ ಎಲ್ಲಾ ದೇವ್ರಿಗೆ ಹ ಅರಕೆ ಓದ್ತಿವಿ ಎಲ್ಲ ಮಾಡಿದತಿವಿ ದೇವ್ರಿಗೆ ಪೂಜಾ ಮಾಡಿದ್ವಿ ಎಲ್ಲಾ ಮಾಡಿದ್ರರುನು ಇದು ಮಳಿ ಬರವಲ್ದು ಕ ಕಾರ್ ಉಣಿವ ಕರಿ ಎರ್ಸಿದ್ವಿ
ಓಕೆ ಕೆ ಮತ್ತೆ ಆರೋಗ್ಯವೇ ಮಹಾಭಾಗ್ಯ ಬಹಳ ನೀವು ಇದು ಆರೋಗ್ಯವನ್ನು ಏರುಪೇರು ಮಾಡ್ಕೊಬುದು ನಮಗ್ ಗೊತ್ತ ಇತ್ತರ ಪ್ರಕಾರ ಕಾರ್ಯ ಮುಲ್ಲ ನಮ್ದ ಪೂರ್ವಜರು ಗಾದೆ ಮಾತ್ರ ಹೇಳಿರ್ತಾರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಸೊ ಆರೋಗ್ಯವನ್ನು ನೀವು ಬಹಳ ಜಾಗೃತಿ ನೋಡ್ಕೊಳ್ಬೇಕು ಆರೋಗ್ಯ ಇ ಆರೋಗ್ಯ ಇದ್ರೆ ನಿಮ್ಗೆ ಮುಂದೆ ನೆಲ್ಲಾ ಮಾಡ್ಬಹುದು ಅವತಾನೆೆ ನೀವು ಮತ್ತೆ ಏನು ಹ್ಮ್ ಮಳೆ ಇವಾಗ ನೋಡಿ ನೋಡ್ತಾ ಇರ್ಬೋದು ನೋಡಕ ಬಿದ ತಗಣ ಇರುತ್ತೆ ಸ್ವಲ್ಪ ಮಳೆ ಬಂದಂಗ ಆಗುತ್ತೆ ಮಳೆ ಬರಂಗಿಲ್ಲ ಹೌ ಆ ತರದಿಂದಾಗಿ ಸ್ವಲ್ಪ ಶೀತ ಕೆಮ್ಮು ನಗಡಿ ಮುನ್ಸೂಚನೆೆಯ ನೀಡುತ್ತೆ ನಿಮಗ್ ಜ್ವರ ಬರಬಹುದು ಅಂತ ಆ ತರ ಏನ ನಿಮ್ಮ ವ್ಯಾಪ್ಯಲ್ಲಿತ್ತಿರವಿದ್ದ ಸರ್ಕಾರಿ ದೌಖಾನಗೆ ಹೋಗಿ ನೀವು ಪರಿಶೀಲಿಸಬೇಕು ಹೌದಾ
ಹೌದೌದ್ ಸರ್ ಮಾಡ್ತೀವ್ರಿ ನಾವ್ ಅದ ಮಾಡ್ಬೇಕ್ರೀ ಈಗ
ಓಕೆ ನೀವು ಕೃಷಿ ಮಹಾವಿದ್ಯಾಲಯ ಭೀಮ್ರಾಯನ್ ಗುಡಿಯಲ್ಲಿಲ್ಲ ಓ್ತಾ ಇ್ದದ ಅಲ್ಲಿ ನಿಮಗೆ ಹತ್ತಿರ ನಿಮ್ಮ ವಸತಿ ನಿಲಯ ಬಾಲಕರ ವಸತಿ ನಿಲಯ ಪಕ್ಕದಲ್ಲಿ ಒಂದು ಸರ್ಕಾರಿ ಡೌಖಾನ್ ಇದೆ ಸೊ ನೀವು ಅಲ್ಲಿ ಹೋಗಿ ಪರಿಶೀಲನೆ ಮಾಡ್ಕೋಬಹುದು ನಿಮ್ಗೆ ವೈದ್ಯರು ವೈದ್ಯ ಯರು ಇರ್ತಾ ಇತಾನ
ಹ ಇರ್ತಾರ ಇರ್ತಾರೀ
ಓಕೆ ವೈದ್ಯರುಲ್ಲ ಚನ್ನಾಗಿ ನೋಡ್ತ ಇರ್ತೆ ವೈದ್ಯರು
ಎಲ್ಲಾನ ನೋಡ್ತಾರೀ ಎಲ್ಲಾ ಚಲೋ ನೋಡ್ತಾರ ಮಾತ್ರೆ ಎಲ್ಲಾ ಕೊಡ್ತಾರ ಕೊಡ್ತಾರ ತಗೊಂಡ್ರ ಎಲ್ಲಾ ಒಂದ ಸಲಿಗೆ ಆರಾಮಗ್ಬಿಡ್ತಾರ ಮತ್ತೇನ್ರೀ ಸರ್ ನೀವೆಲ್ಲಾ ಆರಾಮದಿರಲ್ರಿ
ನಾವೆಲ್ಲಾರಾಮೀವಿ
ಹಾ ನಿಮ್ದು ಪದವಿ ಪೂವ ಕಾಲಜ ಎಲ್ಲ ಪದವಿ ಪರ್ವ ಕಾಲೇಜು ಮತ್ತೆ ಶೈಕ್ಷಣಿಕ ಎಲ್ಲ ಏ ಮುಗಿದೆ ಕೊಪ್ಪಳದಲ್ಲಿನೇ ಮುಗಿಸಿದ್ದೀರಾ
ಹಾ ಸರ್ ಎಲ್ಲ ಕೊಪ್ಪಳದಲ್ಲೇ ಮುಗಿಸವ್ರರಿ ಸರ್
ಹ ಹತ್ತನೇ ತರಗತಿ ಮತ್ತೆ ಹನ್ನೊಂದು ಹನ್ನೆರಡನೇ ತರಗತಿ ನೆಕ್ಸ್ಟ್ ಇವಾಗ ನೀವು ಬಿ ಎಸ್ ಸಿ ಅಗ್ರಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ತರ್ಡ್ ಇಯರ್ ಸೆಂಡ್ ಇಯರ್ಡ್ ಇಯರ್ ಎಲ್ಲ ಇಲ್ಲಿ ಭೀಮರಾಯನ ಗುಡಿ ಮಾಡ್ತ ಇದೀರಿ ಹೌದು ತಾನೆ
ಹೌದ್ ಸರ್ ಹೌದ್ರೀ
ಹಾ ಹಾ ಹಾ ಹಾ
ಮತ್ತೆನ್ಸ..
ಮತ್ತೇನಿಲ್ಲ ಸಮಾಚಾರ ನಿಮ್ಗೆಏನ ತೊಂದ್ರೆ ಆದ್ರೆ ಕೇಳ್ರಿ.
ಹಾ ಸರಿ ಸರ್ ಖಂಡಿತವಾಗಿ ನಿಮ್ಗೆ ಹಸ್ತೀವಿ ಸರ ಈಗ. ಸ್ವಲ್ಪ ನಾವ್ ಬೇರೆ ಕಡೆ ಉಂಟತ್ ಸರ ನಿಮ್ಗ ಆಮೇಲೆ ನಾವು ಬೆಳಿಗ್ಗೆ ಆಫೀಸ್ಗೆ ನಾ್ ನಿಮ್ ಕಚೇರಿಗೆ ಬರ್ತೀವಿ.. ತೋರಿ ಸರ್.
ಓಕೆ ಓೆ ಓಕೆ.
ಅ ಧನ್ಯವಾದ ಸರ್ಧನ್.
ಬೆ ಬೆಳಿಗ್ಗೆ ಕಚೇರಿಗೆಗ್ ಬರ್ಬೇಕು ನೀವ ಒಂದು.